ಹಲೋ.
ಹಾ ಟೀ ಆಯ್ತಾ ಹೊರಗ ಹೋಗ್ ಬಂದ್ರಲ್ಲ.
ಆಯ್ತು ಆಯ್ತು ನಿಮ್ದ ಆಯ್ತಾ.
ಹಾ ಆಯ್ತು.
ಹೌದಾ ಏನ್ ಮಾಡ್ತಿದ್ರಿ.
ಏನಿಲ್ಲ ನಾನು. ಇವತ್ತು ಮಾ ಬೆಳಿಗ್ಗೆ ಎದ್ದು ವ್ಯಾಯಾಮ ಮಾಡಕ್ ಆಗಿದ್ದಿಲ್ಲ.
ಹೌದಾ.
ಅದಕ್ಕೋಸ್ಕರ ಈವಾಗ ಸ್ವಲ್ಪ್ ಡಾನ್ಸ್ ಮಾಡ್ಕ್ಯ ತ ನಿಂತಿದ್ಯ.
ಅದಾ ಅದು ಒಳ್ಳೇದು. ನೃತ್ಯ ಅವೆಲ್ಲ ಕಲತಿರ ನೃತ್ಯ ಮಾಡಿದ್ರೆ ಏನು ವ್ಯಾಯಾಮ ಮಾಡಿದ್ರೆ ಏನ್ ಎರಡು ಒಂದೇ.
ಎರಡು ಒಂದೇ ಹ್ಮ್.
ಹೌದ ಇವಾಗ ನಾನ್ ಕೂಡ ನಮ್ಮ ಅಮ್ಮ ಬಟ್ಟೆ ಒಣ ಹಾಕ್ ಬಟ್ಟೆ ಹೋಗದೆಲ್ಲಾ ಕೊಟ್ಟಿದ್ರು.
ಹಾ.
ಇಲ್ಲಿ ಬರ್ ಬಂದಿನಿ ಮೇಲ್ ಗಡೆ ಒಣ ಹಾಕ್ದಿನ್
ಹೌದೇನಾ.
ಹ ಹಾಗೆ ನಿಂದು ಕರೆ ಬಂತಲ್ಲ.
ಹಾ.
ಹಾಗೆ ರಿಸೀವ್ ಮಾಡಿ,
ಹ್ಮ್.
ಮತ್ತೆ ಏನ್ ವಿಶೇಷ ನಿಮ್ದ ಇವತ್ತು ರಜೆ ಅಲ್ಲಾ.
ಇವತ್ತು ಶನಿವಾರ ಇತ್ತಲಾ.
ಹಾ, ಹಾ
ಇವತ್ತು ಅ ಅ ಕಾಲೇಜ್ ಒಳಗ ಐತಲ್ಲ ಅವರು ಅವ್ರದ್ದ ಸ ಏನು ವಿಷಯಗಳನ್ನ ತಗೋಳಂಗಿಲ್ಲ ಬಿಡಂಗಿಲ್ಲ ಶಿಕ್ಷಕರು. ಅದುಶ್ ಶನಿವಾರ ಇದ್ದಾಗ ಅವರು ಬಾಳ ಅವರು ಕೂಡ ಬೇಜಾರ್ ಮಾಡ್ಕ ಯಾಕಂತರ ಬರಕ ಕ್ಲಾಸ್ಗೆ ಅದಕ್ಕೋಸ್ಕರ, ಬ್ಯಾಡ ಬಿಡು ಮತ್ತೆ ಹೋದ್ರ ಇವಾಗ ನಾನ ಹೋಗಕ ಮೂರ್ ತಾಸು ಬರಾಕ ಮೂರ್ ತಾಸು. ನಂದ್ ಅಲ್ಲೇ ಎಷ್ಟಕ್ಕೊಂದಾ ಸಮಯ ಹಾಳಾಗ ಹೋಗ್ಬಿಡ್ತತಿ ಅನ್ಕಂಡ್. ಹೋಗ್ಲಿಲ್ ಇವತ್ ಕಾಲೇಜ್ಗೆ. ಅದಕ್ಕೋಸ್ಕರ ಇವಾಗ ಏನಿಲ್ಲ ನಾನು ಎಲ್ಲಾ ಮುಗಿಸ್ಕೊಂಡ್ ಕುತ್ಕೊಂಡಿನಿ ಬೇಗ ಬೇಗ ಸ್ನಾನ ಮಾಡ್ಕಂಡ್ ನಮ್ಮ್ ಅಕ್ಕಾರೂ ಏನಪ್ಪ ಪರೀಕ್ಷೆ ಅದಾವಂತಾ ನಮ್ಮ ಅಕ್ಕ ಮತ್ತೆ ಟೀಚರ್ ಅಲ್ಲಾ ಅ ಪರೀಕ್ಷೆ ಅದಾವಂತ ಅಕ್ಕಿಗೆ ಪರೀಕ್ಷೆಗೆ ಪೇಪರ್ ತಕ್ಕೊಡ್ಬೇಕಂತ ಅಂದ್ರೆ ಹಾ ಸಹಾಯ ಮಾಡು ಅಂದ್ಲಾ
ಹಾ ಇದು ಇದು ನೀಗೆ ನೆನಪ ಆಯ್ತಾ ನಾವು ಶಾಲೆಗೆ ಹೊಲ್ಲ ಹೋಗ್ತಿದ್ವಲ್ಲಾ ಶನಿವಾರ ಬಂದ್ ಬಿಟ್ರೆ ನಿಮಗೆಲ್ಲಾ ಡ್ರಿಲ್ ಇರ್ತಿತ್ತು ಅಲ್ಲಾ
ಹೌದು ಮತ್ತೆ ಯೋಗ ಮಾಡಿಸತಿದರ ನಮಗ ಶನಿವಾರ ನಾವು ಶಾಲೆೆಗೆ ಹೋಗ್ಬೇಕ್ರೆ ಎಷ್ಟು ಚೆನ್ನಾಗಲ್ಲ
ಹಾ ನಾವು ಅಹ ಬೆಳಿಗ್ಗೆ ಅಂದ್ರೆ ನಾವೆಲ್ಲ ತುಂಬಾ ಸುಸ್ತ ಅಂತಾ ಬೇಜಾರಗ್ತಿತ್ತು ಬೆಳಿಗ್ಗೆ ಎಂಟ ಎಂಟು ಗಂಟೆಗೆಲ್ಲಾ ಶಾಲೆ ಒಳಗ ಇರ್ಬೇಕು ಬೇಗ ಇರ್ತದೆ ದಿನ ಒಂಬತ್ವರೆಗ ಇರ್ತದ್ವಲ್ಲ ಅಂತಾ
ಹುಂ
ಹ ಇವಾಗ ಹೋಗ್ತಿ ದಿನ ದಿನ ಹೋಗ ಪ್ರತಿ ಶನಿವಾರ ಏನ್ ಮಾಡಾತಿದ್ರು ಅಂದ್ರೆ ನಮ್ದು ಅ ಶಾಲೆದು ಗ್ರೌಂಡ್ ದೊಡ್ಡದ ಇತ್ತು ತುಂಬಾ ದೊಡ್ಡದಿತ್ತು ಒಂದ್ ಅಟ್ ಲೀಸ್ಟ್ ಏನಿಲ್ಲಾ ಅಂದ್ರು ಒಂದ್ ಎರಡ್ ಸಾವಿರ ಮಕ್ಕಳನ್ನ ಇಡಸ್ತಿದ್ರು ಎಲ್ ಹುಂ ಎಲ್ಲಾರು ಇರ್ತಿದ್ರ ಅಲ್ಲಾ
ಹ್ಮ್
ಅವ ನಾವು ನಮಗ್ ವ್ಯಾಯಾಮ ಮಾಡೋಕ್ ತುಂಬಾ ನಾಚಿಕೆ ಬರ್ತೇತ್ತಲ್ಲಾ ಅವಾಗ ಒಬ್ಬ್ರನ ಒಬ್ಬ್ರನ ಒಬ್ಬ್ರನ ಒಬ್ಬ್ರನ ಒಬ್ಬ್ರನ ನೋಡ್ಕೊಂಡ ನಗೋದು ನಾವು ಬೇಕಂತಾನೆ ತುಂಬಾ ಹಿಂದೆ ಹೋಗಿ ನಿಂದರ್ತಿ ದಪ್ಪಾ
ಹುಂ
ತುಂಬಾ ಹಿಂದಕ್ಕ ಹೋಗಿ ನಿಂತ್ರೆ ಮೇಲೆ ಸ್ಟೇಜ್ ಗಡೆ ಇವಾಗ ಅ ಪಿ ಟಿ ಸಾರ್ ಗಳೆಲ್ಲ ಇರ್ತಾರಲ್ಲಾ
ಹ್ಮ್
ಅವ್ರಗ್ ನಾವ್ ಕಾಣ್ಸಿರೋದಿಲ್ಲ ನಾವ್ ಮಾಡಿಲ್ಲ ಅಂದ್ರ ಕೂಡ ನಡೆಯುತ್ತೆ ಅಂತ
ಹೌದಾ
ನಾವ್ ಹಿಂದೆ ಹೋಗಿ ನಿಂತಿರುತ್ತಿದ್ದವ್
ಹುಂ
ಅದು ಏನಂತಾರ ಹುಂ ಹ ಹಿಂದೆ ಹೋಗಿ ನಿಂತತಿವಿ ಆಮೇಲ್ ಮತ್ತೆ ಅಲ್ಲಿರೋ ಟೀಚರ್ ಗಳೆಲ್ಲಾರೂ
ಹುಂ
ನಮ್ಮನ್ ಬೈದ್ ಬೈದ್ ಬಡ ಮುಂದ ಕರ್ಸ್ತಿದ್ರು ಒಂದು ದಿನ ಏನಾಗಿತ್ತು ಒಂದು ದಿನ ಏನ ಆಗಿತ್ತು ಅಂದ್ರೆ ನಾನು ಹತ್ತನೇ ಕ್ಲಾಸ್ ಇದ್ದೆ ಹತ್ತನೇ ಕ್ಲಾಸ್ ಇದ್ದಾವ ಏನಾಗಬಿಟ್ಟದ ಅವಾಗೆ ಇನೆ ರಜಾ ಮುಗಸ ಒಂಬತ್ನಕ್ಲಾ ಒಂಬತ್ತನೇ ಇನ್ನಂಗ್ ಹತ್ತನೇ ತ ಹತ್ತನೇ ಕ್ಲಾಸ್ಗೆ ಹೋಗಿನಿ ಫಸ್ಟ್ ಡ್ರಿಲು ನಾನು ಉಗುರು ಉದ್ದ ಬಿಟ್ಬ ಬಿಟ್ಟೇನಿ
ಯೋ ಯೋ
ಅಯ್ಯೋ ಉಗುರು ಉದ್ದು ಬಿಟ್ಟಿನಿ ನನ್ಗ ಅವ ಕಡಿಯಕ್ ಕೂಡ ಬಂದಿಲ್ಲ ಉಗರು
ಕೆಟ್ಟ ಅಭ್ಯಾಸ ಕಣಮ್ಮ ಅದು
ಕಡಿಯೋದ ಕಡದ ಕಡೆ ಬಂದಿಲ್ಲ ಉಗುರು ಏನ್ ಮಾಡ್ಬೇಕಂತ ಗೊತ್ತಿಲ್ಲ ನಡಿ ಆಯ್ತು ಬಂದ್ರು ನನ್ನ ಉಗುರು ತೋರ್ಸಿದೆ ಇಡ್ಕೊಂಡ್ರರು ನಂದು ಇದು ಅಂತೂ
ಈಏ
ಎಷ್ಟು ಕೆಟ್ಟು ಘಟನೆ ಅಂದ್ರೆ ಸ್ಟೇಜ್ ಮೇಲೆ ಫುಲ್ ಯಾರಾರ ಉಗುರು ಅಂದ್ರೆ ಉಗುಕ್ ಉಗುರು ಇದು ಮಾಡಿರ್ಲ ಮಾಡಿರೋದಿಲ್ಲ ಅಲ್ಲಾ ಆಮೇಲೆ ಬೆಲ್ಟ್ ಇಲ್ಲ ಹ ಶೂಗಳಿಲ್ಲ ಸಾಕ್ಸಗಳಿಲ್ಲ ಇದು ಕೂದ್ಲು ಕ ಕತ್ತರ್ಸಿರಂಗೆಲ್ಲ ಹಂಗೆಲ್ಲಾ ಹೇಳತಾರ
ಹೌದು
ಅವ್ರನೆಲ್ಲರನು ಸ್ಟೇಜ್ ಮೇಲೆ ಕರ್ಕೊಂಡ್ ಹೋಗಿ ಸ್ಟೇಜ್ ಮೇಲೆ ಹೊಡೆದಿದ್ರು
ಹ್ಮ್ ಹ್ಮ್
ಅಯ್ಯ ಅಪ್ಪಾ ನಾನ ನೋಡಿದ್ರೆ ಉಗರ ಕಟ್ ಮಾಡಿಲ್ಲ ಮತ್ತೆ ನಾನು ಸ್ಟೇಜ್ ಮೇಲೆ ಹೋಗಿ ನಾನು ಹೊಡಸ್ಕೊಂಡೆ ಅವಾಗಿಂದ ಏನ್ ಸಮಸ್ಯೆ ಅಂದ್ರೆ ನಮ ನಮ್ಮ ನನ್ ಜೊತೆ ಇರೋ ಎಲ್ಲಾ ಸ್ನೇಹಿತರು ಕರೆಕ್ಟ ಬಂದಾರ ಅವಾಗ ನಾನ ಒಬ್ಬ ಒಬ್ಬಳ ಉಗರು ಕಟ್ ಮಾಡಿ ಹೋಗಿಲ್ಲ ಒಡಸ್ಕೊಂಡಿನಿ ಅವ್ರಲ್ಲಾ ಕೆಳಗ ನಿಂತ ನಗಕತ್ತರಾ.
ಶ ಓ ಅವಮಾನ
ಇದು ನನ್ನ ನೆನಪು ಶಾಲೆ ನೆನಪು ಶನಿವಾರ
ನಿಮ್ದು ಖಾಸಗಿ ಅಲ್ಲ
ಹ್ಮ್
ಹ್ಮ್ ನಮ್ದು ಸರ್ಕಾರಿ ಶಾಲೆ ನಾವು ಹೊಗ ಹೋಗತಿಲ್ಗೆ ದಿನಾ ಬೆಳಿಗ್ಗೆ ಹಾಲ ಕೊಡ್ತಿದ್ರ
ಹ್ಮ್
ನಾವು ಹಾಲಒಳ್ಗ ಐತಲ್ಲ ನಮ್ಗೆ ಬರಿ ಹಾಲ್ ಕುಡಿಯಕ ಆಂಗಿಲ್ಲ ಅಂತನ ಮತ್ತ ಚಲ್ಲಾಕುನು ಬಿಡ್ತಿದ್ದಿಲ್ಲ ಅವರ
ಹ್ಮ್
ಅದಕ್ಕೋಸ್ಕರ ನಾವು ಒಂದು ಬ್ರೂ ಪಕೆಟ್ ತಗೊಂಡ ಹೋಗಿರ್ತಿದ್ವಿ ಅದ್ರೊಳ ಬ್ರೂ ಪಕೆಟ್ ಹಕ್ಕೇಡ್ ಕುಡಿತಿದ್ವಿ
ಅಂದ್ರೆ ಹಾಲ್ ಬಿಸಿನ ಇರುತ್ತಾ ನಿಮ್ದು.
ಫುಲ್ ಬಿಸಿಯಾಲು ಫುಲ್ ಬಿಸಿಯಾಲು ದೊಡ್ಡ ಗ್ಲಾಸ್ ಸು ಸಣ್ಣ ಗ್ಲಾಸ್ ಅಲ್ಲಾ ದೊಡ್ಡ ಗ್ಲಾಸ್ ಕೊಡ್ತಿದ್ರು ನೀರ್ ಕುಡಿತೀವಲ್ಲಾ ಹಾ ಅಲ್ಲ ಗ್ಲಾಸ್ ಒಳ ಫುಲ್ ಕೊಡ್ತ ತಿದ್ರು ಅದಕ್ಕ ನೀರು ಹಾಕಂಡ್ ಕು ಅದನ ಬರು ಹಾಕೊಂಡ್ ಕುಡಿತಿದ್ವಿ.
ನೀವು ಓದ್ತಿರ್ಬೇಕಾದ್ರೆ ಈ ಸರ್ಕಾರಿ ಶಾಲೆಗಳೆಲ್ಲಾ ಚೆನ್ನಾಗಿದವು ಆದ್ರೆ ಇವಾಗ ಅವು ಆತರ ಇಲ್ಲ
ಇಲ್ಲ ಇವಾಗ ಬಾಳ ಸುಧಾರಣೆ ಆಗ್ಯವು ನಾವ್ ಓದಬೇಕಾದ್ರ ನಾವು ಯಾವ ಆಟ ಒಳಗೂ ಕೂಡ ಇಲ್ಲ ಗೊತ್ತಾ
ಹ್ಮ್ ಹ್ಮ್ ಹ್ಮ್
ಯಾವ ಆಟದೊಳಗು ಕೂಡ ಇಲ್ಲ ಏನ ಚೆನ್ನಾಗಿದ್ದಿದ್ದಿಲ್ಲ ಅಷ್ಟ ಇವಾಗ ಬಾಳ ಸುಧಾರಣೆ ಆಗ್ಯವು ಮತ್ತೆ ಅವು ನ ಮಾತ್ತ್ರ ಕೊಡ್ತಿದ್ರಪ್ಪಾ
ಹ್ಮ್ ಹ್ಮ್
ಕಬ್ಬಿಣಾಂಶದ ಮಾತ್ರೆ.
ಹ್ಮ್
ಅವುನ್ ತಗೋಬಕಾದ್ರ ಬಾಳ ಫುಲ್ ನಕ್ರಗಳು ಮಾಡಿವ್ ನಾವ ಅವಾಗ.
ಹಾ ಶಾಲೆದು ಒಂದೊಂದ್ ನೆನ್ಪ್ ನೆನ್ಸ್ಕೊಂಡ್ರು ಕೂಡ. ಏನೋ ಬೇಗ ಮುಗ್ದೋಯ್ತಲ್ಲ ಅದ ಹೇಗ ಅಂದ್ರು ಶಾಲೆ ಒಳಗ ಹತ್ತು ವರ್ಷ ಕಳದಿವ ನಮಗೆ ಗೊತ್ತಿಲ್ಲ ನಿಜ್ಜ ಹೇಳ್ಬೇಕಂದ್ರೆ.
ಹೌದ ಹೌದ ಹೌದು.
ಶನಿವಾರ ಬಂದು. ಇನ್ ಕೇಸ್ ನಾನು ಯಾವಾಗರ ವ್ಯಾಯಾಮ ಮಾಡ್ತಿರ್ತೀನಲ್ಲ.
ಹ್ಮ್
ಅವಾಗ ಅದೇ ನೆನಪ್ ಬರ್ತತೆ ನಾವು ಶಾಲೆನಲೆಲ್ಲಾ ವ್ಯಾಯಾಮ ಮಾಡ್ತಿದ್ದಿದ್ದು. ಫ್ರೆಂಡ್ಸ್ ಎಲ್ಲಾ ನಗ್ತಿದ್ದಿದ್ದು. ನಾವ್ ಅಲ್ಲಿ ಒಬ್ರು ಸರ್ ನಮಗೆ ವ್ಯಾಯಾಮ ಹೇಳ್ಕೊಡ್ತಿದ್ರಲ್ವಾ.
ಹಾ
ಅವ್ರು ಒಂದೊಂದು ವ್ಯಾಯಾಮಗಳನ್ನ ತುಂಬಾ ಸ್ವಲ್ಪ ಅ ನಗೋ ರೀತಿ ಮಾಡ್ತ. ತಿದ್ರು ಅವ್ರನ್ನ ನೋಡಿದ್ರೆ ನಗು ಬರ್ತಿತ್ತು ನಕ್ ಕ್ರೆ ಇಲ್ಲಿ ಪಕ್ಕದಲ್ಲಿ ಟೀಚರ್ ಎಲ್ಲ ಹೊಡೀತಿ ಹೊಡಿತಿದ್ರು.
ಹೌದು
ಹ ಅದು ಎಲ್ಲಾ ನೆನ್ಸ್ಕೊಂಡು ಆಮೇಲೆ ನಮಗೆ ಏನಾದ್ರು ಹೊಡ್ ಬಿದ್ರೆ ನಮ್ ಸ್ನೇಹಿತ್ರ್ ಕೂಡ ಓಡ್ತಾ ಬೀಳ್ಬೇಕು.
ಹೌದು
ಕೂಡ ಅವ್ರ ಮಾತಾಡಿಲ್ಲ ಅಂದ್ರೆ ಕೂಡ. ಏ ಏನು ಹಿಡಿಯಲ್ಲೋ ಏನೂ ಹಿಡಿಯಲ್ಲೊ ಅಂತ ಹೇಳೋದು ಅವ್ರನ್ನ ಕಡ ಹೋಡ್ಸ್ ಬಿಡೋದು.
ಅಯ್ಯೋ ಪಾಪ ನಿವು ಮತ್ತೆ. ವಸ್ತ್ರಗಳು ಬೇರೆ ಇದ್ವಲ್ಲ.
ಹಾ ಹೌದು ಹೌದು ಹೌದು ಹಾ ಹೌದು.
ನಮ್ದು ಅ ಬೇರೆ ಉಳ್ದ ದಿನ ಎಲ್ಲಾ ನೀಲಿ ಕಲರ್ದು. ನೀಲಿ ಕಲರ್ ಪ್ಯಾಂಟ ನೀಲಿ ಕಲರ್ ಟಾಪ ನೀಲಿ ಕಲರ್ ವೇಲ್.
ಹೌದಾ
ಹಾ ಇವಾಗ ಹೆ ಹೆಂಗ ಇದು ಶನಿವಾರ ಮತ ಹಂಗಾತಂದ್ರ ಅದು. ಒಂತರಾ ಶಗಣಿ ಕಲರ್ ಇರ್ತತ ನೋಡ. ಶಗಣಿ ಕಲರ್ ಇರ್ತಿತ್ತ ಕಾ ಹ.
ಕಾಗೆ ಕಲರ್.
ಕಾದಿ ಕಾಧಿ.
ಹ್ಮ್
ಆ ಕಲರ್ ಆ ಬಣ್ಣ ಇರ್ತಿತ್ತು.
ಹ್ಮ್
ಹ್ಮ್ ಒಟ್ಟ ಏನ ಮರ್ಯಕ್ ಆಂಗಿಲ್ಲ ಎಲ್ಲಾ.
ಹಾ ಹೌದು
ನೆನ್ಸಕಂತ ಇರ್ದವಿ ಅವಾಗ ಎಲ್ಲಾ ಶಿಕ್ಷ ಕರಿಗೂ ಹ್ಮ್ ಇಷ್ಟವಾದ ವಿದ್ಯಾರ್ಥಿಗಳಾಗಿರ್ ತ್ತಿದ್ವಿ ಇದ ಕಾಲೇಜಿಗೆ ಬಂದಿವಿ ಬಂದೀವಿ. ಯಾವ ಶಿಕ್ಷಕರನು ಕೂಡ ತಿರ್ಗ ಎತ್ತಿ ಮಾತಾಡ್ಸಲ್ಲ ನಾವು ಹಂಗ ಆಗ್ಬಿಟ್ಟಿವಿ. ಮೊದ್ಲಗೆಲ್ಲ ಎಷ್ಟು ಅಮಾಯಕರತರ ಇರ್ತೀವಲ್ಲಾ ಇವಾಗ ನೋಡೆ ಹೆಂಗ್ ಆಗ್ಬಿಟ್ಟಿವ ನಾವ್
ಹಾ ಅವಾಗ ನಾವ್ ಅಮಾಯಕರು ಯಾಕಿದ್ವಿ ಅಂದ್ರೆ ಶಾಲೆನಲ್ಲಿ ನಾವು ಚಿಕ್ಕ ಮಕ್ಕಳು ಇರೋತರ ಇದ್ವಿ. ಅಲ್ಲಿ ಹ ಶಿಕ್ಷಕರು ಕೂಡ ಅಷ್ಟೊಂದು ನಮ್ಮೆಲೇ ಆ ಕೋಪ ಆಗ್ಲಿ ಏನಾದ್ರು ತೋರ್ಸೋದು ಕೂಡ ಮಾಡ್ತರ್ಲಿಲ್ಲ ಅವಾಗ.
ಹ್ಮ್
ಇವಾಗಾ ಕಾಲೇಜ್ ಜನಲ್ಲಿ ಹಾಗಲ್ಲ ಕಾಲೇಜ್ ನಲ್ಲಿ ಮಾತ್ ಮಾತಿಗೆ ಬಯ್ಯೋದು ಮಾತ್ ಮಾತಿಗೆ ಬೆರಳು ತೋರ್ಸ ಮಾತಾಡದು ಅವೆಲ್ಲಾ ಜಾಸ್ತಿ ಇರೋದಲ್ದ ಇವಾಗ ನಮಗೆ ಕಾ ಕಾಲೇಜ್ ಅಂದ್ರೆ ನಿಮಗ್ ಗೊತ್ತಲ್ಲ ಯಾರಿಂದ ಅನಸ್ ಕಣದು ಇಲ್ಲ
ಅಹಂಕಾರ ಬಾಳ ಇರ್ತತೆ ನಾನ್ ಮೊನ್ನೆ ನಿಂಗ ಹೇಳಿದ್ನೇನ್ ಮೊನ್ನೆ ನಮ್ಮ ನನ್ನ ಸಹಪಾಟಿ ಒಬ್ಬ ಹುಡ್ಗಿ ಜೊತೆಗೆ ಜಗಳ ಆಡಿನ್ ನಾನು ಯಾಕೆಂದ್ರೆ ಇನ್ನೊಬ್ರು ಕಡೆಯಿಂದ ಅಹಂಕಾರದ್ದು ಇಂತವ ಮಾತ್ ಮತ್ತೆಲ್ಲ ಹಂಚ್ಕಣಕ್ ನಾವ್ ಹೋಗಿರಂಗಿಲ್ಲ ಎಲ್ಗೂ
ಆಯ್ತು ಹೋಗ ಎ ನಾಕ್ ಸಾವರಿ ದಾವ ನೀವೇ ಹೇಳ್ಬೇಕ್ರಿ.
ಹ್ಮ
ನೀವೇ ಹೇಳ್ಬೇಕ ಇನ್ನೆಲ್ಲಾ ಈ ಶಾಲಾ ಬಗ್ಗೆ ಎಲ್ಲಾ ಮಾತಾಡಿ ತುಂಬಾ ಖುಷಿ ಆಯ್ತಲಾ.
ಬಾಳ ಖುಷಿ ಆಯ್ತು ಆ ಎಲ್ಲಾ ನೆನಪು ಅದು ಮೆಮೋರಿ ಎಲ್ಲಾ ವಿಷಯಗಳೆಲ್ಲ.
ಶಾಲಾ ಮುಗಿತು ಕಾಲೇಜು ಮುಗಿತು
ಅಂದ್ರು ಶಾಲೆಯಿಂದ ಎಷ್ಟೋ ಒಂದು ನೂರಾರು ಜನ ಇರ್ಲಿ ನಮಗ್ ಗ್ ಇವಾಗ ಇರೋ ಫ್ರೆಂಡ್ಸ್ ಸ್ವಲ್ಪ ಕಡಿಮಿ ಜನ ಇರ್ತಾರಲ್ಲಾ ಸ್ನೇಹಿತರೆಲ್ಲಾ
ಹೌದು ಹೌದು ಹೌದು
ಆ ಸ್ನೇಹಿತರನಾ ಜೀವನ ಪೂರಿಯೋ ಪೂ ಪೂರಂತವಾಗಿ ಮರೆಯಕ್ಕ ಆಗಲ್ಲ.
ಹ್ಮ್ ಇವಾಗಾದ್ರೂ ಕೂಡ ನನಗೆ ಹಂಗೆ ಮ ಅವಾಗೆಲ್ಲ ದಿನ ಪೂರ್ತಿ ನಾವು ಸಿಕ್ತಿದ್ವಿ ನಮ್ಮ್ ಹ ಸ್ನೇಹಿತರು ತ್ತಿ ಗ
ಆಗಂಗಿಲ್ಲ ಅದೆಲ್ಲಾ ಮತ್ತೆ ಹಲೋ ಮೇಡಮ್ ಕೇಳಿಸತಿದೆನಾ.